ಹಲೋ
ಏ ಶಿವು
ನಮಸ್ಕಾರ ಪಾ.
ಹ ಕೇಳಕತ್ತೆನ ಮಾತಾಡದ
ಹಾ ಕೇಳ್ತದ್
ಊಟ
ಆಯ್ತಪ್ಪ ನಿಮ್ದು?
ಹಾ ನಮ್ದುನು ಆಯ್ತ್ ನೋಡ್ ಈಗ್ ಜಸ್ಟ್.
ಶಾಪರ ಬಂದಿಪ್ ಇವತ್ತ.
ಹೌದಾ ಯಾಕ?
ಸೊಪ್ಪ ಎ ಟಿ ಎಂ ಅಪ್ಲಿಕೇಶನ್ ಹಾಕದಿತ್ತು ಬಂದಿದ್ವಿ.
ಹೌದಾ ಯಾವ ಬ್ಯಾಂಕ್?
ಎಸ್ ಬಿ ಐ
ಅದ ಅದು ವೈಷ್ಣವಿ ಹೋಟ್ಲ್ ಬ ತಳಗಾದಲ ಅದೇನಾ?
ಹಾ
ಇದು ಬ್ಯಾಂಕ್ದು ಚೆನ್ನಾಗ ಅದ ಬ್ಯಾಂಕ್ ಹೆಂಗ ಅಮೌಂಟ್ ಗಿಮೌಂಟ್ ಎಲ್ಲ ಜೊತ್ ತಕೊಡ್ತಾರೆ ವಿತ್ಡ್ರಾ ಮಾಡಕ್ ಅದೆಲ್ಲ.
ಹಾ
ಆ ಹಾ ಆಯ್ತ ಎ ಟಿ ಎಂ ನಿಂದು
ಅಪ್ಲಿಕೇಶನ್ ಹಾಕ್ ಬಂದೀನಿ ಹತ್ತ್ ದಿನದಾಗ ಬರತ್ತಂತ ಅಂದಾರ.
ಮೊದ್ಲ ಏನ್ ಹಾಕಿರ್ಬೇಕಂದ್ರ ಹಾಕಿರ್ಬೇಕಲ್ ನೀನು
ಹಾಕಿನಿ ಅ ಬಂದಿಲ್ಲ
ಬಂದಿಲ್ಲಾ
ಹ್ಮ್
ಏನ್ ಪ್ರಾಬ್ಲಮ್ ಅಂತ ಕೇಳ್ಬೇಕಿಲ್ಲ ಬ್ಯಾಂಕ್ನಾಗ್ ಹೋಗಿ ಮತ್
ಏನೇನೋ ಹೊಸದಾಗಿ ಬಂದ್ಯಾವ
ಹೌದಾ?
ಹ್ಮ್
ಮತ್ತೇನಡದ ಆಯ್ತು ಬಿಡು ಮತ್ತೇನ ಸಮಾಚಾರು?
ಏನಿಲ್ಲ ನೋಡದು ಮಕ್ಕಳ
ಹೆಂಗ್ ನಡ್ದ ಕಾಲೇಜು?
ಹೋಗಿದ್ದೆ ಕಾಲೇಜ್ಗೆ ಇವತ್ತ ಶಾ ಸ್ಯಾಟರ್ಡೆ ಅಲ್ಲ ಹಾಫ್ ಡೇ
ಹ್ಮ್ ಹ್ಮ್
ಜಲ್ದಿ ಬಂದೆ.
ಛಲೋ ಅದ ಕಾಲೇಜು?
ಹಾಂ ಚೆನ್ನಾಗ್ ನಡೆದ್ ಹಂಗೆ ಸರಿಯಾಗಿ
ಹ್ಮ್ ಹ್ಮ್
ನಿಮ್ದು ಅದು ಎಕ್ಸಾಮ್ ಫಿಕ್ಸ್ ಆದವಲ್ಲಾ?
ಆ
ಈ ಫೀಸ್ ಎಷ್ಟ್ ಕೆೇಳಾಕತ್ತಾರೆ ಈಗ ಮತ್ತೆ ಏನ್ ಎಕ್ಸ್ಟ್ರಾ ಕೆೇಳಾಕತ್ತಾರ ಯಾವ್ದನ್
ಹಾಂ
ಯಾವ್ದ್ ಯಾವ್ದ್ ಕೇಳಕತಾರೆ ಎಕ್ಸ್ಟ್ರಾ ಫೀಸು
ಪ್ರಾಜೆಕ್ಟ್ ಫೀಸ್ ಹಾಲ್ ಟಿಕೆಟ್ ಫೀಸ್
ಹಾಂ ಹಾಂ ಬುದ್ದ ಇರುತ್ತಲ್ಲತ್ತ ನೋಡ ಚಂದ್ ಹೋಗ್ಬೇಕ ನಗೆ
ಆ
ನಪಡದಾಗ ಬುದ್ಧ ವಿಹಾರತ್ತ ನೋಡ್ತೊಂಡ ಹೋಗ್ಬೇಕಲ್ಲಂದೆ
ಎಲ್ಲ ಟೈಮ್ ಆಯ್ತು ಬಂದ
ಹ್ಮ್ ಬುದ್ದ ಮಲಗಿರುವ ಸ್ಥಳ ಅದೆಲ್ಲ ಚೆನ್ನಾಗಿತ್ತು ಅಲ್ಲಿ ನೋಡಬೇಕು
ಹ್ಮ್ ಒಯ್ ಬೇ್ರ ಚೆನ್ನಾಗಿರುತ್ತ
ಹ್ಮ್
ನೀನ್ನ ಬಾರ ಅಡ್ದ ಅತ
ನೀ್ ಬಂದ್ ಫೋನ್ ಹಚ್ಬೇಕಕ್ಪ್ಪಾ ನಾ ಬರ್ತನಿ
ಹ್ಮ್ ಮತ್ತೆ ಏನೇನ್ ಮಾಡಿದ್ರುಪ್ಪಾ ಶಾಪುರದಾಗ
ಹ್ಮ್ ಹ್ಮ್
ಹರಾಮ
ಹೌದಾ
ನನಗೆ ಬೇರೆ ಏಳೂರು ರೂಪಾಯಿ್ ಪ್ಯಾಂಟ್ ಕೊಡಿಸಿದ
ಯಾವ ಯಾವ ಕಂಪನಿ
ಟೆಕ್ನ
ಟೆಕ್ನೋ ಚೆನ್ನಾಗಿರ್ತ ತಗುವ
ಚಲರ್ತ ನಂಬ್ರಕ ರಾಕ್ಕಿಲ್ಲ ಕೊಡಸನ ಅವನಿಗೆ ಹೆಂಗ ಕೊಡಕ್ ಅಂತ ಗೊತ್ತದು
ಏ ನಿ್ ಪಪ್ಪರ್ ಬಳ ಇಸನ್್ ಕೊಡ್ಬೇಕು ನಿಮ್ ಪಾಪರ್ ಬಳ ಆಸ್ತಿ ಜಗ್ಗಾರ ಅದಕ
ಹ್ಮ್ ಯಾಕ ನಿಮ್ ಅಪ್ಪ ಅವರ್ ಬರಕಲ್ಲ ಅಂತೆ
ನಮ್ಮೇದಾಪ್ಪ ನಾ ಬಡೂರ
ಅಲ್ಲ ಯಾರು ರಕ್ಕ್ರದ ಅವಲ
ಹ ನಿಮಗ ವರ್ಷಕ್ಕದ್ ಏನೂರು ಕ್ವಿಂಟಲ್ ರನೂರ್ ಕ್ವಿಂಟಲ್ ಐತಿ ಬಯತಿರಿ ನೀವು
ಎಕ್ಕಡೆ ಸಾರಲ್ಲರು ಕದ
ಯ ಕಡೆ ಸಾನನಗೆ ಖರ್ಚು ಏನ್ ಖರ್ಚು ಮಾಡ್ತರಿ ನೀವು
ಬೇಜಾ ಮಸಾಲೆ ಆತಲ್ಲ
ಬೀಜ ಮೊಸಕಡೆ ಹೋಗ್ಲ ಒಂದ್ ಅದಕ್ಕೊಂದ್ ಎರಡ್ ಲಕ್ಷ
ಗ ಏಳ್ನೂರು ರೂಪಾಯಿ ಕೊಡಬೇಕು ಚೈಂತನ ಮುನ್ನೂ ರೂಪಾಯಿ ಅದ ಗೊತ್ತ
ಎಣ್ಣ ನೋಡಿಬೇಕಪ್ಪಾ ಯಾವ್ಯಾವ ಸಿಗತಾವಲ್ಲ
ಒಡತು ಪಾ ಹೊಡದ್ರ ಬರ್ತಾವಲ್ಲ ತೇಗ ಮತ್ತೆ ಈ ಬೇಡ
ಎಲ್ಲ ಬಿಡ್ಬೇಕ ಮೆಷನ್ ಹಸ್ಬೇಕ ಆಯತಿ ಈಗ
ಹಾ
ಮಷನ್ ಮಷಿನ ಚೂಟ್ ಅಂದೆ
ಹ್ಮ್ ಅಷ್ಟೇ ಮಾಡ
ಹತ್ತು ಕುಂಟೆ ಹೊಓಡಿ ಬುಕ್ ಪಣಿ ಎಂತನ ಅವ್ರ ಕಲೆ ಹಚ್ತಂದ್ರಂಗಪ್ಪ
ಐತ್ ಕುಂಟು ಒಡದ್ರೆ ಮುಡಿತದಪ್ಪ
ಹ್ಮ್ ಈ ವರ್ಷ ತಲೋ ಹೊಡತಪ್ಪ ನೂರ್ ಇಪ್ಪತ್ ಕಂಟಲ್ ಐತಿ ಏನ್ ಮನಗಾಣ್ಸಿಕ ರೇಟ್ ಗಿಟ್ಟ ಎಲ್ಲಾ ಹ ಹಂಗ
ಎಕಡೆ ಸಾಲ ದಲ್ಲದು
ಹ ಏನ್ ನಿಮ್ಗ ಕೋಟ್ಯನ್ ಗಟ್ಲೆ ರೊಕ್ಕ ಬರ್ಬೇಕನತಿ ನಿಮ
ಕೋಟ್ಯಾನ್ ಗಟಲೆನಾ ಬರಷ್ಟ ಬರ
ಇನ್ನು ಎಷ್ಟು ಬೇಕು ನಿಮ್ಗ ಅಷ್ಟ ಮತ್ತ ದೇವ್ನರು ಕಿಂಟ್ಟಲಿಗೆ ಏಳುವರೇ ಸಾವಿರ ಹಿಡಿದ್ರೆ ಎಷ್ಟು ಆಯ್ತು ಆ
ಹ್ಮ್
ಹಲೋ. ದೇವನೂರು ಕುಂಟಲಿದಂಗೆ ಏಳು ವರ್ಷ... ಾವರ ರೇಟ್ ಹೀಡಿದ್ರೆಷ್ಟ ಐತ ಅಪ್ಪ ಅಂದೆ ಕೇಳ್ದೆಲ್ಲ ಮಾತಾಡೋದು
ದೇನು ಕತ್ ಕದ ದೇನೂರ್ ಅ ಬಲ್ಲೆಗೆ
ಅದ ಎಷ್ಟ ಆಗ್ಯದ
ನೂರುಇಪತ್ತು..
ಬಿ ಬೀಜ ನೋರಿಪ್ಪತ್ತು ಬೀಜ ಯಾವ ಊರಿದ್ರೀ ಮತ್ತೆ ಹೊಲ್ದಾಗ
ಅದ ಸಿಕ್ಸ್ ನ್ ಫೈವ್ ಅಂತ
ಚೆನ್ನಾಗ್ ಕೊಡ್ದ ಇಲ್ಡ್ ಅದ ಅಂದ್ರ
ಹಾ ಸರ ಹೊಡ್ದ್ ನಾನ ಅದಿಕ್ ನೀವು ಕೇಳ್ಬೇಕಂತ ನೀ..
ಏನ್ ಏನ್ ಮಾಹಿತಿ ಬೇಕಾ
ಹಾ
ಎದುರ್ ಬಗ್ಗೆ ಬೇಕ್ ಕೇಳ್ ಯಾಕ್ ಯಾವ್ ಕ್ರಾಪ್ ತೆಗಿಬೇಕಂದ್ರೆ ಯಾವ್ ಬೆಳೆಗಳ ಬೇಕೆ ಬೇಕು
ಹಲೋ
ಯಾ ಬೆಳೆ ಬೆಳಿತಿರೋ ನಿಮ್ ಹೊಲ್ದಾಗ್ ನಿಮ್ ಹೊಲ ಯಾವ್ದ್ ಕಪ್ ನೆಲದ ಕೆಂಪ್ ನೆಲದ ಯಾವ್ದ್ ಅದ ನಿಮ್ ನೆಲ?
ಕೆಂಪ್ ನೆಲ ಅದ.
ಕೆಂಪ್ ನೆಲ ಇದ್ರೆ ಶೇಂಗಾ ಬೆಳಿ.
ಆ
ಶೇಂಗ ಬೆಳಿ ಕಬ್ ಹಾಕ
ಹಾಂ
ಮತ್ತೆ ಇದಾಕ ನವಿಣೆ ಹಾಕ.
ಹ್ಮ್
ಸಜ್ಜೆ ಹಾಕ
ಹ್ಮ್
ಹಾಕಿರ್ತವೆಲ್ಲ ಬೆಳಿತಾವ್ ಅದ್ಕೇನು ದ್ರಾಕ್ಷ ಹಾಕು ದ್ರಾಕ್ಷ ಬೆಳಿತಾವ್ ನೋಡ.
ಬೆಳ್ತ ಬಂದ್ಯ
ಹ ಬೆಳೀತಾ ನೀವ್ ಎಲ್ಲಾ ಇದು ಹಾಕೋಬೇಕು ಐನುಗಾರಿಕೆ ಮಾಡ್ಬೇಕು ಐನುಗಾರಿಕೆ ಮಾಡ್ಬೇಕ್ ಈ ಕಡೆ ಮತ್ತೆ ಕುರಿ ಸಾಕಾಣಿಕೆ ಮಾಡ್ಬೇಕು ನಿಮ್ದೆಲ್ಲಾ ಆಮೇಲ್ ಜಾಸ್ತಿ ಮಾಡ್ಬೇಕು ಅದುಕ್ಕೆ ಓ ನೀ ಇದೆಲ್ಲಾ ನೀ ಏನ ನೋಡ್ದಿ ಹೋದ್ ನನ್ ಸುಮ್ನೆ ಕಡೆಮಿ ಮಾಡಿಕೊಂಡ್ ಕುಂದ್ಕೊಬೇಕ್ ಆ ಕಡೆ
ಅಂಗಂದ
ಹಾ ಲೈನಿಗೆ ಒಂದು ಹತ್ತ ಹತ್ನದು ಇವ ಹಾಕಳತಗಂದ
ಈ ಸಾಲನ ಕೊಟ್ರೆ ಎಲ್ಲ ಚಲೋ ಆಗ್ತದ
ನಾನೇ ಎಜುಕೇಶನ್ ಲೋನ್ಗೆ ಅಪ್ಲೈ ಮಾಡಿಲ್ಲ ಬಂತಂದ್ರೆ ನೋಡ್ಬೇಕ
ಅಲ್ಲಲ್ಲ ಸಾಲ ಕೊಟ್ರದ್ರ ಪಾಡ್ ಆತದ
ತರಬೇಕ ಪ ಬಾರ ನಮಲೆ
ಹಾನ್ ಇಲ್ಲನೇ ಇಲ್ಲ
ಕದಂಡಿ ಗವಿಂದಪ್ಪ ಬರಕ್ಕೆ ಬಾಳ ರೊಕ್ಕ ಆಗುವಂತ
ಅಂಗೆ ಅಂಗೇನಂಕೋಬೇಡ ರೊಕ್ಕ ಇಲ್ಲ ನಮ್ಮಲ್ಲಿ
ಹ್ಮ್
ಈಗ ನಂದು ಕೆನರಾ ಬ್ಯಾಂಕ್ ನಿಂದ ಎಟಿ ಎಂ್ ಐಗ್ ಬಂದಿರ ಇವತ್ತ
ಹ್ಮ
ನಂದುು ಕೆನರಾ ಬ್ಯಾಂಕ್ ನಂದು ಪ್ಯಾನ್ ಕಾರ್ಡ್ ಎಲ್ಲ ಏನಲ್ಲ ಎ ಟಿ ಎಂ ಹಾಕ್ಕಿದ್ರೆ ನಡೆಯುತ್ತ ಏನು
ಅಪ್ಪನ್ಗಾ ಹಾಕ್ಬೋದ ಅಂದ್ ನೋಡ
ಹೌದಾ ಅಣ್ಣ ಹಾಕ್ ಬರ್ಬೇಕು ನಂದನು
ಅಲ್ಲ ಅಲ್ಲಿ ಇರ್ತದೆ ಹಾಕಿ ಬರಕ್ ಆಗಲ್ಲ ನೋಡವಣ
ಅದು ಮುಂಜ ಕಾಲೇಜಕ ಎಷ್ಟು ಎಂಟು ಗಂಟೆ ಹೋಗಿ ಸಾಯಂಕಾಲ ಒಂದುವರೆ ಆಡಕ್ ಬರ್ತೀವಿ ಬ್ಯಾಸ್ರಗ ಬಿಿಡ್ದ ಬಂದು್ ಉಂಡ್ ಮಕಾ ಬಿಡ್ತವಿ ಹಂಗಾಗಿ ಹೋಗಲ್ಲ
ಹಾ ಬ್ಯಾಸರಕನ ಒಂದಿನ ಹೋಗಬೇಕು ಮಾಡಿಕಂತ ಮತ್ತೆ ದಿನ ಬ್ಯಾಸ್ರಮಾಡ್ಕೊಂಡ್ರೆ ಹೆಂಗೆ ಅಲ್ಲೆ ಸುಮ ತಿಂದು ಮಕಂಬ್ಧ್ ಆರಾಮ ಅನ್ಸತ ಬಾಲ್ ದೂರ ಅದ ಅಲ್ ಚನ್ನ ಇರ್ತದ ಒಯ್ಬರಕ್ಕೆ.
ಹಾ ಹೌದು ಒಂದ್ ದಿವಸ ಫ್ರೀ ಮಾಡಿಕಂದ ಹಾಕಿ ಬರ್ಬೇಕ್ ಕರ್ಂದ್ರು.
ಹ್ಮ್ ಹ್ಮ
ಹ್ಮ್ ನೋಡಿ ಈಗ ಎ ಟಿ ಎಂ ಇಲ್ಲ ಮತ್ತೆ ಫೋನ್ ಪೇ ಇಲ್ಲಂದ್ರ ಐರಣ ಅಗೆತಿ ಮಾನ್ಸ್ ಫೋನ್ ಪೆ ದಾಗೆ ಎಲ್ಲ ನಡೆ ಅ ಕೋಸ್ಟ್ ಬ್ಯಾಂಕಿಂದು ಮಾಡ್ಸಿನಿಬೀಡು ಕ
ಹ್ಮ್ ನನುನ್ ಕಟ್ ಆಗೇದ.
ಕಂಪ್ಲೇಂಟ್ ಕೊಡ್ಬೇಕ ಪೋಸ್ಟ್ ಬ್ಯಾಂಕ್ ಇದ್ರ ಸರ್ವಿಸ್ ನಂಬರ್ ಇರ್ತಲ್ಲ ಅವ್ರ ಫೋನ್ ಹಚ್ಬೇಕು.
ಅವರು ಕಪ್ಪಳ ಪಡತಪ್ಪ.
ಹ್ಮ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಯಾದಗಿರಿ ಕೆಸಿ ಶಾಪುರ್.
ಶಫರು ಒಂದು ಮೂವತ್ತು ಆಗ್ಬೋದು ಮೂವತ್.
ದೋರ್ಳ ಮೇಬಂದ್ರೆ ಹೆಂಗೆ.
ಹಾ
ಹ್ಮ್ ಹ್ಮ್ ಹ್ಮ್
ನಂದಾರ ಅದನೆ ಯದ
ಹಿಂಗ ಅದ್ರ ಮ್ಯಗನ್ ಬರ್ಬೋದು ಅತ್ತ ಕೂಡ್ರ ಮ್ಯಗನ್ ಆಗ ದಾರಿ
ಹ್ಮ್ ಹ್ಮ್ ಬಸ್ ಏನ್ ಹಂಗೆ ಬರ್ತಾನ
ಆಯ್ತ ಈ ಕಡನ್ ಬರ್ತವ ಹಂಗನ್ ಬರ್ತಾವ ಯಾವ ಕಡೆ ಬರ್ತಾವ
ಹ್ಮ್ ನೀ ಏನ್ ದೂರ ಮ್ಯಾಗ ಬಂದ್ರೆ ಸ್ವಲ್ಪ್ ಶನಿ ಆತ ಈ ಕಡೆ ಹೋದ್ರೆ ಇತ್ಕಡ್ರ ಮ್ಯಾಗ ಸ್ವಲ್ಪ್ ದೂರ ಆತ ಅಷ್ಟೆ
ಹ್ಮ್ ಹ್ಮ್ ಫುಲ್ ಲಾಂಗತ ಪರ
ಸ್ವಲ್ಪ ಲಾಂಗತ್ ಅಯ ಇಲ್ಲಿ ಯಾವ ಅಂಗಡತಂದ್ರರಿ ಶಾಪರ್ದ ಬಟ್ಟಿ
ಯಾವ್ದ ಟೆಕ್ನ ಸ್ಪೋರ್ಟ್ಸ್ ಅಂತ ತ ತಗಿ
ಹ್ಮ ಹ್ಮ ಹ್ಮ ಸ್ಪೋರ್ಟ್ಸ್ ಅಂಗ ತಬೇಕು ಚಲೋಷ್ಟರ್ತಂದ್ರ ಸ್ವಲ್ಪ ಜಾಸ್ತಿ ರ ಇಟ್ಿರ್ತವ ಅಂದ್ರ
ಹ್ಮ್ ಜಾಸ್ತಿ ಅಂದ್ರೆ ಪುರ ಅಂತ ಪುರ ಜಾಸ್ತಿ ಸೇರ್ ಸ ಕಬಡದು
ಹೌದೌದು ಇನ್ನೊಂದ್ ಅಂಗಡೆ ಹೋಗಯ್ ತಗಂದಿರಲ್ಲ ಅವೇನ್ ಬ ಸಸ್ತ ಬಿದ ಕಟ್ಟ ಅದ ಅವನು
ಹಾ ಸಸ್ತ ಬಡ
ಮತ್ತ ಅ ರೇಟ್ ಮುಗಸ್ದಾರಾರ ಮತ್ತೆ
ನಂಬುವ ಸಂಭಷದ
ಮತ್ತೆ ಈ ಯಾರು ಮುಳ್ಸಿದ್ರ
ಹ ನಿನ್ನ ನ ಗೋ ಸಂಭಷದು
ನೋಡ ಎವ್ರು ಮುಗಿಸಸಿದ ಎಷ್ಟುಷಾರಾರಿ ಇರ್ಬೇಕು ನೋಡ ಹೆಂಗ್ ಮುಗಿಸಿಿ ಇರ್ಬೇಕು
ದೊಡ್ಡ ವಿಷಯ ಹಷೇರ್ ಮೂರಾಗ ಹೊಲ ತಕೊಂತಾರೆ ಈ
ಯಾರ ಅವೌದಾನ
ಹ್ಮ್ ಹ್ಮ
ಅದಕ್ಕೆ ಅಂತ ಜೊತೆ ಕಟ್ಟಬ ದೊಡ್ಡ ಸ ದೊಡ್ಡ ದೊಡ್ಡರ ಜೊತೆ
ಅಂತರ ಜೊತೆ ಕಟ್ಟದಂಗಿರ್ಲಿನ್ ನಮ್ಗನ ನಂಬಿ ಚಂದಲರು
ಯಾಕ್ಕ
ಇಲ್ಲ ನಂಗಗೆ ಪಸ ಆ್ದಲ್ಲ ಎಂತೆ
ಉಳಿಸತಾರಪ್ಪಾ ನನಗೆ ನಿದ್ದೆ ಬರಕೈತ್ ಮಕ್ಕೈತ್ ನಿಗ್ಲ ಹಲೋ ಹಲೋ
ಹಲ
ಸೈರಪ್ಪ ಇಡ್ಲ ನಂದೆ ಇಡ್ಲ ಏನಂದೆ ಕಾಲ್ ಕಟ್ ಮಾಡಲಾ ಇದ್ ಬರಕ್ ಮ ಮಕ್ಕೈತ್ ನಾಾನ